ಹಲೋ ಏನಲ್ರಿ ನೀವೇನ್ ನಡ್ಸಿರಿ.
ಏನ್ ಇಲ್ ನೋಡ್ರಿ ಸುಮ್ ಕೂತಿದೀವಿ ಇಲ್ಲೇ ನೀ ಊಟರಿ.
ಹ್ಮ್ ಊಟ ಆ್ಯಗಿದಪ್ಪಾ ನಿಮ್ದು.
ನಮ್ಮದು ಆಗೇದ ನೋಡ್ರಿ ಹ್ಮ್. ಕಾಲೇಜಾಗಿದ್ರನ್ ಊರಾಗಿದ್ರಿ.
ಕಾಲೇಜ್ ದಾಗ್.
ಕಾಲೇಜ್ದಾಗ್ದ್ರರಿ. ಹ್ಮ್ ಮತ್ತ್ ಅರಾಮ್ ಇದೇರಿ ಅಲ್ಲ್ ಎಲ್ಲ.
ಹ್ಮ್ ಆರಾಮ್ ಇದ್ದಪ್ಪ ನೀ ಆರಾಮ್ಲ್ಲಾ.
ಎ ನಾವ್ ಆರಾಮಿದ್ದು.
ಹ್ಮ.
ಹಾ.
ಮತ್ತ.
ಮತ್ತೇಏನಲ್ರಿ.
ಇವೋ ನಿಮ ರೂಮೆಟ್ ಫೋನ್ ಬೇರೆ ಕೊಡ್ತಾನೇನ್ರಿ ನಿಮ್ಗ.
ಹಾ ಕೊಡ್ತಾನ್ ರೀ ಮತ್ತ.
ನಿಮ್ ರೊಮಟ್ನ ಫುಲ್ ಕಾಸ್ತತಿರಪ್ಪಾ.
ಪೂರ ರಿ.
ಹ್ಮ್.
ಹ್ಮ್ ಮತ್ತೇನ ನಿಮ್ ಸರ್ ಗೆ ಹಚ್ಚಿ ದ್ರ ಏನಂದ್ರು.
ಹ್ಮ್ ಹಚ್ಚಿದ್ದ ಅವ್ರ್ದ ಬರ್ತ್ ಡೇ ಏನ ಹೇಳಲಗರ ಅವರು.
ಹಾ ರೀ.
ಹ್ಮ.
ಅದ್ ಬರ್ತಡೆ ಹೇಳಕ್ಂದ್ರಿ ಅಂಗ್ರಿ ಸದಾ.
ನರು ಡ್ಡ ಮಾಡ ಸ ನಾಗರು ಡ್ಡೇ ಮಾಡ.
ಏ ನಾಲಿದ್ದೋ್ರ ಯಾಕ ಮಾಡ ಬ್ಯಾಡ ಬರಿ. ಹಲೋ. ಹಲೋ ರೀ ಹಲೋ ರೀ. ಹಲೋ. ಎ ಮಚ್ಚಾ. ಹಲೋ. ಹಲೋ ರಿ ಹಾ ರಿ.
ಹೇಳ್ರಿ ಏನ್ ಇಲ್ಲ ನೋಡ್ರಿ.
ಹ.
ಹೌದ ಹ ಕೇಳಸಲತ್ತ ಅಲ್ರಿ. ಹ್ಮ ಕೆಲ್ಸತಾರಿ ವಯಸ್ಸ ಒ ಕೇಳ್ತ್ ನೋಡ್ರ. ಏ ಒಂಟ ಮಗ ಅದಿಲೆ ಸತ್ತಿ.
ಹಾ ಹೇಳ್ರಿ ಏನಡ್ದ ಮತ್ ಮಾತಾಡ್ರಿ ನೀವು.
ಆತ ಕೆಡಸಲಸಾ ಆವಾಸ.
ಹಾ ಕೇಳಸ್ಲಕ್ಕತ್ರಿ.
ಹ್ಮ್ ಹೇಳ್ರಿ.
ಯಾಕ ನನ್ ವೈಸ್ ನನಗೆ. ಹಿಂಗೆ ಆತ್ ನೋಡ್ರಿ ಒಂದ ಸ್ವಲ್ಪ ಹಾ ರಿ.
ನಾನ್ ಏನರ ಒಣ ಕಿತಪತಿ ಮಾಡ್ತಿರ್ತನ ರಿ.
ಹೌದ್ರಿ.
ಮಾತ್ತ ರಿ ಏನ ನಿಮ್ ಕಡೆಗ್ ವಾತಾವರಣ ಹೆಂಗಾದ್ರಿ ಚಲೋ ಅದ.
ಈಗ್ ಚಲೋ ಕೇಳ್ಸಲತ್ತಲ್ರರಿ.
ಹಾಂ ಇಗ ಕೇಳಾಸಲ ಕ ತ್ತ ರಿ.
ಹಾ.
ಹಾ ಕೇಳಸ್ಲಕ್ಕತ್ವ್ರೀ.
ಹಾ ಹಾ.
ವಾತಾವರಣ ನಿಮ್ ಕಡೆ ಚಲೋ ಅದ್ರಿ.
ಹಾ ಚಲೋ ಅದಾ.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
ಹ್ಮ್ ನಿಮ್ ಕಡೆ ಹೆಯಾಂಗ ಅದ ರೀ ವಾತಾವರಣ.
ನಮ್ ಕಡೆನೂ ಚಲೋನೇ ಅದಾರೆ ಎಲ್ಲ ವಾತಾವರಣ.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
ಹ್ಮ್ ಮಳೆ ಬರಲ್ಲ ಆಗದ ನೋಡ್ರಿ ನಿಮ್ ಸೈಡ್ ಒಂಟದೇನ್ರಿ ಮಳಿ. ಹಲೋ ರೀ.
ಹಾ ಹಲೋ.
ಮಳಿ ಒಂಟದೇಏನ್ರಿ ನಿಮ್ ಸೈಡ್.
ಹ್ಮ್ ಎಲ್ಲಿ ನಡದಿ್ರರಿ ಮೂತ್ರ ವಿಸರ್ಜನೆ ಮಾಡಲಕ.
ಹಾ ರೀ.
ನಿಮ್ ಇೇ ಇರ್ತಾವಲ್ರರಿ ಹಓದಲಿ ಬಂದಲ್ಲಿ. .
ಮತ್ ಇರ್ಬೇಕಲ್ರರಿ ಮತ್ ಏನ ಅನ್ನೋ ಒಂದ ಇದ್ರಿ ನಡೀತಾ.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
ಮಾತಾಡ ನನಗುಬ್ ಬಿ ಹಲ್ಲು ಹಲ್ಲು. . . .
ಕೊರೀ ಬಾರಿ ಆಡ್ತರಿ ಬಾರಿ ಬಾರಿ ಬಿಡ್ರಿ ನೀವ.
ಅವ ಇವನ ಅಲ್ರರಿ ಸ ಸರಿಗಮ್ಮಪ್ಪ ಗೆದ್ದ ನೋಡ್ರಿ ಹನುಮಂತಪ್ಪಾ.
ಹಾ ಹೌದ್ ಹೌದ್ರಿ.
ಕುರಿಕ ಅವ ಅವನ್ ಅವನಗೆಲ್ಲ ಹಾಡ ನಾನೇ ಬರ್ದ ಕೊಡ್ತರ ಅವಾಗ.
ಹಾ ನೀವ್ ಅಂತ ಪರೀ ಟ್ಯಾಲೆಂಟ್ ಅ ಆದ್ರೆ ನಿಂಬಲ್ಲಿ.
ಹ್ಮ್ ಅವನಿಗ ಹಾಡ ಬರೋದು ಅವ್ನಿಿಗೆ ಯಾವ್ ತರ ಆಡಸ್ಬೇಕು.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
ಬಾಳ್ ಬಡವ ಬಡತನಲಿತ್ ಬಂದಿರೋ್ರು.
ಜೋರ ಅದಾರೀ ಅಂದ್ರ.
ಹ್ಮ್ ಈಗ ನೋಡಿ ಈಗ ಈಗ ಈಗ ಹೆಂಗಂದ್ರ. ಯಾರ್ ಹಿಂಗ ದೊಡ್ಡ ವ್ಯಕ್ತಿ ಇವ ಬೆಟ್ಟೆ ಆಗ್ಬೇಕಂದ್ರೆ ಅವನಿಗೆ ಕಳ್ಬೇಕು.
ಹಾ ಹಂಗಗೆ ಆದ್ರಿ ಸದ ಮತ್ ವಿ ಐ ಪಿ ಮಂದಿ ಅಲ್ರೀ ಅವರು ಹಂಗಗೆ ಇರತ್.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
ಹ್ಮ್ ನಾಷ್ಟರಿ.
ನಾ ಅಷ್ಟ ಈಗ ಮಾನ ಈಜ ಅಷ್ಟ.
ಏನ್ ಮಾಡ್ಲಕತ್ರಿ.
ಸುಸ್ಲಾ.
ಸುಸ್ಲಾ ಮಾಡ್ತರಿ ನೀವು.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
ಬಾರಿ ಬಿಡ್ರಿ ಅಂದ್ರ ಇಲ್ಲಿ ಗೋಗಿ ಸುಸ್್ಲಾ ಅಂತ ಗೊತ್ತೇನ್ ನಿಮ ಗೋಗಿ ಸುಸ್ಲಾ ಅಂತ ಬಾರಿ ಮಾಡ್ತಾರ ಅಂತಲ್ಲ.
ಹ್ಮ್ ಗೋಗಿ ಸುಸ್ಲ ಅದ ಪೂರ ರೀಲ್ಸದಾಗ ಎಲ್ಲಾ ಬಂದೈತ್ರಿ ಮೊನ್ನೆ.
ಅ ಬಾರಿ ಮಾಡ್ತಾರ ಹೋಗ್ ಬರ ಮೇನ್ ಒಂದ್ಸಲ ಅಲ್ಲಿ.
ಅಟ್ಟನ್ ಕಾಸಿ ಇಲ್ರೋದನು ಹೋಗಿದ್ದೇ ಒಂದ ದಿವ್ಸ.
ಯಾವಾಗ್ರೀ.
ನಾವು ನಾವು ರೇವಣಸಿದ್ದ ಸರ್. ನಮ್ಮ ಪ್ರಭು ವಿದ್ಯಾಸಾಗರ್ ಸರ್ ವಿಶಾಲ್ರ್. ಸರ ಓಂ ಪ್ರಕಾಶ ಸ್ಧೀರ್ ಸವರ್ಿಲ್ಲ. ಅಂಬ್ರೇಶ್ವರ ಹ್ಮ್ ಮೂರ್ ಗಾಡಿ ತೊಗೊಂಡು ಹೋಗಿದವ್ರೀ.
ಹೆ ಬಾರಿ ಬಿಡ್ರಿ ಅಂದ್ರ ನೀವು ಎಲ್ಲಾ ದೊಡ್ಡವರ್ ಗೂಡ ತಿರ್ಗಾಡ್ತಿರಂದಂಗಾಯ್ತು.
ಹ್ಮ್ ಮತ್ ತಿರ್ಗ್ಬೇಕ್ ಆತದಲ್ರೀ ಮುಂದ್ ಏನ್ರ ಡೀಲ್ ಇರ್ತವ.
ಹೆ ತಿರ್ಗಾಡ್ರಿ ಬೇಕಂತ ಹ್ಮ್ ಹ್ಮ್.
ಹಾಂ ನೀವ್ ನಾಷ್ಟಾ ಮಾಡಿರಿ.
ಹುಂ ನಾವ್ ನಾಷ್ಟಾ ಮಾಡಿಲ್ರಿ ಅದೇ ಮಾಡ್ಬೇಕಂತ ಮಾಡಿದಿವಿ ಆಲಿಲ್ ಮಾಡದು.
ಹ್ಮ್
ಹ್ಮ್
ಮಾಡ್ಬೇಕಿಲ್ರೀ ನಾಷ್ಟಾ.
ಮಾಡೋದಾಗಲಾಗೆದ್ರಿ ನಾಷ್ಟಾನೇ ಮಾಡೋದಾಗಲ್ಲಾಗೆದ ಯಾಕ.
ಹ್ಮ್ ನಿಮುವ್ ಟೈಮ್ ಸಿಗಲ್ರಿ ನೀವ್ ಎಲ್ಲಾ ದೊಡ್ ವ್ಯಕ್ತಿ ಬಿಸ್ನೆಸ್ ಮ್ಯಾನ್ ಇದ್ರೀ ಮದ್ಲೆ.
ಹುಂ ಮದ್ಲೆ ಬಿಸ್ನೆಸ್ ಮೆನ್ಗುಳಿಗೆ ನೂರಾಎಂಟ್ ಕೆಲ್ಸ ಇರ್ತವ್ರೀ ಎಲ್ಲಿ ಮಾಡೋದಾಗಲ್ಲ್ ಬಿಡದಾಗಲ್ಲ.
ಹ್ಮ್
ಹ್ಮ್ ಮತ್ ರಿ ಮತ್ತ ಎ ನಿಲ್ ನೋಡ್ರಿ ಹೇಳ್ಬಕ್ ನೀವೆ ಒಂದ್ ನಾಕ್ ಐದು ಮಾತ್ ಹೇಳ್ರಿ ಏನನ.
ಹಾಂ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ಉಪವಾಸವಿಲ್ಲ.
ಹೆ ಅದು ಕರೆಕ್ಟ್ ಅದ ಬಿಡ್ರಿ.
ಮಾತು ಬೆಳ್ಳಿ ಮೌನ ಬಂಗಾರ ಅಹ್.
ಮೌನದಾಗೆ ಬಂಗಾರ ಬರ್ತಂತ್ರಿ ಮತ್ ಬಂಗಾರದಾಗ ಮೌನ ಬರ್ಲಂತ.
ಈಗ ನಿಮ್ಗ ಮಾ ಮಾತು ಬೆಳ್ಳಿ ಮೌನ ಬಂಗಾರ ಅಂದ್ರ ಅದಕ ಯಾವ್ ತರ ಹೇಳ್ತಿರ್ನೋಡಮ್ ಬಿಡಿಸಿ ಹೇಳ್ತಿರ್ನೋಡಮ್ ಹೇಳೋರು.
ಹೇ ನಮ್ಗ್ ಬರಲ್ರಿ ನೀವೇ ಅಂತವೆಲ್ಲ ಬಿಡಸಲ್ರಿ ನಾವು ನೀವೇ ಬಿಡಿಸಿ ಹೇಳ್ರಿ ನೋಡಮ್.
ಮಾತು ಬೆಳ್ಳಿ ಮೌನ ಭಂಗ ಅಂದ್ರ ಅಂದ್ರ ನಾವ್ ಮಾತಾಡಿದ್ ರೀತಿ. ಎದರಿಂದರಿಗೆ ಬಂಗಾರ ಬೆಳ್ಳಿ ಅಪ್ಲೈ ಇರ್ಬೇಕಂದ್ರ. ಅಟ್ಟ ಅಮೂಲ್ಯವಾದುದ್ ಇರ್ಬೇಕದು.
ಹಾಂ ಹೌದೇನ್ರಿ.
ಮೌನ ಬಂಗಾರ ಅಂದ್ರ ಏನಾರ ಎಲ್ಲಿ ಮಾತಾಡಬೇಕು ಅದ್ ಲ್ ಅಷ್ಟೆ ಮಾತಾಡ್ಬೇಕು ಸುಮ್ ಎಲ್ಲಾಕಡಿ ಮಾತಡಪಲೇ ಇಲ್ಲ ನಿನ್ನಪಲೇ.
ಹಾಂ ಹೌದೇನ್ರಿ ಅಂದ್ರ ನಾ ಎಲ್ಲಾ ತೋಲಿ ಮಾತಾಡ್ತಿನೇನ್ರಿ.
ಹ್ಮ್ ನೀವ್ ಎಲ್ಲತ್ತೇಲ್ಲಿ ಮಾತಾಡ್ತಿರ್ನೊ ನೀವು. ನಿಮು ನಿಮಗ್ ಏನಂತಾರ ಎಲ್ಲಾರ್ ಜೊತೆ ಹೊಂದಾಣಿಕೆ ಇಂದ ಹೋಗ ಹೋಗೋಪ್ಲಿ ಅಂತಾರ ನಿಮಗ್.
ಹಾಂ ಹೌದೇನ್ರಿ.
ನೀವ್ ಏನಂತೀರಿ ಎಲ್ಲರ ಜೊತಿ ಹೊಂದಾಣಿಕೈಲಿಂತ ಎಲ್ಲರ ಜೊತಿ ಚಲೋ ಇರ್ಬೇಕಂತೀರಿ.
ಹುಂ ರಿ.
ಅದು ನೋಡದವ್ರಿಗೆ ಏನ್ ಅನಸ್ತದ ಅಗೋ ಮಾಡ್ದಂಗ ಅನಸ್ತ.
ಹೌದೌದ್ರೀ ಅದು ಮಿಸ್ಟೇಕ್ ಮಾಡ್ಕೊತಾರ ಒಂದ್ ಸ್ವಲ್ಪ್ ನೋಡೋರ್ ನೋಡೋರ್ ಕಣ್ಣ ಚೊಲೋ ಇದ್ವುಂದ್ರ. ನೋಡೋ ದೃಷ್ಟಿ ಚೊಲೋ ಇರ್ಬೇಕ್ರೀ.
ಹಾಂ ಏನಿದ್ರು ನೋಡೋದ್ರುಷ್ಟಿ ಚಲೋ ಇರ್ಬೇಕು ಅವ್ರ ಏನ್ ಅವ್ರ ಏನ್ ತಿಳ್ಕೋತರ್ ಅದ್ರ ಮೇಲೆ ಹೋಗ್ತದ.
ಚೊಲೊ ಮಾಡಿದ್ರುನು ತಪ್ಪೇ ಒಂದ್ ದ ಈ ಸದ್ ನಾವ್ ಏನ ಮಾಡ್ಲಕ್ ಹೋದ್ವೆಂದ್ರೆ ನೋಡ್ಗ ಅವ ಬಕೆಟ್ ಇಡ್ಲಕೋದ ನಡಿ ಮುಗದೊಯ್ತ. ಹಿಂಗೆ ಅಂತವ್ ಎಲ್ಲಾ ಹಿಂಗೆ ಇರ್ತಾವ್ರಿ ಎಲ್ಲಾ.
ಈಗ ಒಂದಿಸ್ ಮಂದಿ ಏನ್ ಅಂತಾರ ಇಲ್ಲ ಭಗವಂತರ ಎಲ್ಲರ ಜೊತಿ ಹೊಂದಾಣ್ಕೊಂದಾನ ಅಂತ ಹಿಂಗ್ ಅಂತಾರ.
ಹಾಂ ಹೌದ್ರಿ.
ಚ್ ಈಗ್ ಕೆಲವೊಬ್ರು ಮಂದಿ ಏನಂತ ಏ ಎಲ್ಲಿ ನಡಬರಕ ಬಂದ ಸುಮ್ ಹುಚುಚ್ ಮಾಡ್ತಾ ಅಂತಾರ.
ಹೌದೌದ್ರಿ.
ಹ್ಮ್ ಅವ್ರು ಯಾವ ದೃಷ್ಟಿಲಿಂದ ನೋಡ್ತಾರಲ್ಲಾ ಅದು ಪಾಸಿಟಿವ್ ನೆಗೆಟಿವ್ ಡೀವ ಅದರ ಮ್ಯಾಲ ಓತದತೊ
ಹೌದೌದು ಆತವರೀ ಮತ್ರಿ
ಮತ್ತ ಬಾಬುರಾವ್ ಈಗೆ ಪತ್ರಸ ಮ್ಯಾಗ ಇರಿ ಅಲ್ರರಿ
ಹ ಕಿಲಿ ತಾ ತಾರ್ ಬಂದದಲ್ರರಿ ವೈಟ್ ಕಲರ್ದು
ಆವ್ ಏನ್ ಚಂದಿರಲ್ಲವ್
ಚಂದ್ ಇರಲ್ಲಲ್ರಿ ಅವು ಕೂತಿರೇನ ಅದರೊಳಗ
ತಾರ ಬ್ಲ್ಯಾಕ್ ಕಲರ್ ಬಾರಿರಿ ಬ್ಲಾಕ್ ರೆಡ್
ಹಾ ಹೌದೌದು
ಈ ವೈಟ್ ಹ್ಯಾಂಗ್ ಇರ್ತಾವ ಅವ್ ಜಾತ್ರೆನ ಆಟ ಸಾಮಾನಿ ಇರ್ತವ ನೋಡ್
ಹೌದೌದ್ ಅವು ಆಟ ಸಾಮನಿ ಗಾಡಿನೇ ತಾರ್ ನಡ್ಸ್ಲಕ್ ಬರ್ತಂದಂಗ ಆಯ್ತ್ರಿ ನಿಮ್ಗು
ಹ ನೀ ನಮ್ ದೋಸ್ತ್ ಬಗವಂತರೆ ಅವ ಕೆಲುರದವ ಅವ್ ಬಾರಿ ನಡಸ್ತನ್ರೀ ಕುಂತಿ ಹಿಂಗ ವಂಕಡೆ ನೋಡ್
ಅವ್ ಬಾಳ್ ಡೆಂಜರ್ ನಡಸ್ತಾನ ಅವನಿಗ ಬರ್ತದರಿ ಅವ್ನಿಗ ಗಾಡಿ
ಹೆಂಗ ಅದ ರೀ ಅವನದ್ ವಿಡಯೋ
ಕರೆ ರೀ
ಹ್ಮ್
ಏ ಬಾರಿ ಆದ್ ಬುಡ್ರಿ ಅಂದ್ರ
ಅವನ್ ಅವ್ನ್ ವಾರಗಿದವ್ರು ಯಾರ ನಡಸಲಂತ್ರಿ ಅವ್ ಒಬ್ಬ ನಡಸ್ಸಾತನ ಅಂತ
ಹೌದೌದು ಇದ್ರಿಬೇಕ್ರಿ ಅದನು ಮತ್ರಿ
ಹ್
ಮತ್ರಿ
ಮತ್ತ್ ಹೇಳ್ಬೇಕಪ್ಪಾ ನೀನೆ
ನಮ್ದು ಏನ್ಲಿರೀ ಸುಮ್ ನಾವು ಇಲ್ಲಿ ಮೈದಾನಕ್ ಬಂದಿದೀವ್ರೀ ಮೈದಾನದಾಗ ಆಟ ಆಡ್ಕೋತ ಕೂತಿದ್ವಿ
ಹ್ಮ
ಹ್ಮ್ ನಿಮ್ ಕಡಿಗಿ ಏನೇನ್ ಬೆಳಿತಾರೀ ಆ ಇದು ಹೊಲ್ದಾಗ
ಇದು ಅದು ಹಾಡ್ ಬರ್ದಾರಲ್ಲಾ ಮನಿ ನಿಮ್ಮ ಊರಗೆ ಬರದಾರೇನದು
ಎವದ್ರಿ
ಗುದ್ದಲಿ ಬಿದ್ದ ಐದು ದಿನಕ್ಕ ಕುಂದರ ತಾವ ದೇವರ್
ಅಲ್ಲೈ ಹಬ್ಬದಾಗ ಕಟ್ಗೋತಾರ ಲಾಡಿ ಅಂತವ್ರಿ ಏ ಅವು ನಮ್ಮ ಊರಾಗಿಲ್ರಿ ಅವು ನಿ ಪೂರ ಇದ್ರಾಗ ಕ ಆಡ್ತಾರ್ ನ್ಯಾಷನಲ್ ಊರಿಂತವು ಚಿಂಚೋಣ್ ಚಿಂಚ್ಸೂರ್ ಅಂತ ಇರ್ತದ್ರಿ ಅಂತ ಊರಗ ಹಾಡ್ತರ್
ಚುಂಚುಣಸೂರ ಎಲ್ಲ ಬರ್ತವಿಗ ಚುಂಚುಣಸೂರ
ಏ ಚುಂಚುಣಸೂರ್ ಅದು ಒಂದ್ ಊರ ಆದ್ರಿ ಒಂದ್ ಊರಗ ಬರ್ತದ್ ಇಲ್ಲ ಅದು ಅಪ್ಲಿಕೆಂಟ ಅಂತ ಇದ್ರ ಅಂದ್ರ ಅದು
ಆ ಮಾದನಿಪ್ರಗದಾಗ ಇದು ಮಾಡ್ತ ಇತ್ರಂತ್ರಿ ಎತ್ತಿನ ಗಾಡಿರೀ
ಎ ಎತ್ತಿನ ಗಾಡೆ ಬಾರಿ ಇರ್ತದ್ರೀ ಅದು ಹೋಗಬಕ್ರೀ ಒಂದ್ಸಲಿ ಅಲ್ಲಿ.
ಅಲ್ಲಿ ಎತ್ತಿನ ಹೇಳಿ ಇರಿಸ್ ಇರ್ತ ಏನ್ ಮಾಡ್ತಿರಿ ರಾಜಾಗ ವಯಸ್ ಆಗ್ಯದ.
ರಾಜಾಗ ಹೌದ್ರಿ ರಾಯಸ್ ಆಗೇತ್ಕರ ಮ ವಯಸ್ಸಲ್ಲರ ಪ್ರಾಣಿ ಇಲ್ರಿ ಮತ್ತ ನಮ್ಗೆ ವಯಸ್ಸಾಗ ಒಂದ್ ಅವಕ ವಯಸ್ಸಾಗಲ್ರಿ.
ಇಲ್ಲ ರಾಜೇನ್ ಪಲ್ಗ್ ಹೊಸ ತರ್ಬೇಕಿ ಎಡ ಹೊಸ ಹೊರಗಳ
ಹೊಸವ್ರಗಳು ಸುಮ್ಮ ನಿಮೇ ತೊಂಬರ ಇಲಿಕಂದ್ರ ನೀನೇ ಅಡ್ ಕಟ್ಕೊಂಡ ಹೊಡ್ರಿ ಒಂದ ಯಾವ್ದ್ರ ಗ ಒಂದು ಸುರ್ಪುರ ಬಟ್ರ ಭಾರಿ ಭಾರಿ ಭಾರಿ ಆತವ್ರಿ.
ಒಂದ ಬೆಳ್ಳುಣಗಿ ಅದು ಮನ್ ಬಾಕಾವ ಬಾಕಾವ ಅದು ವಿಡಿಯೋ ಹೆಂಗಿತ್ತು.
ಯಾವದ್ರಿ ನೋಡೇ ಇಲ್ಲಲ್ಲಾ.
ಖಂಡಸ ಸ್ಟೇಟಸ್ ಇಟ್ಟ ನೋ ಬಾಕವು ಬಾಕವು ಅಂತ. ಅವತ್ತ ನೀ ಇದ